ಹಾಯ್ ಏನ್ ಮಾಡ್ತಾಯಿದೀರಾ
ತಿರುವೆ ನೀವು
ನಾನು ಸುಮ್ಮನೆ ಕೂತುಕೊಂಡಿದ್ದೇನೆ
ಊಟ ಆಐತೆ
ಹ್ಮ್ ಇನ್ನುೂ ಆಗಿಲ್ಲ ನಿಮ್ದು ಕೇಳಿಸ್ತಿದ್ಯಾ ನನ್
ಹಾ ಕೇಳುತ್ತಿದೆ
ಆಯ್ತಾ ಏನ್ ಊಟ ಮಾಡಿದ್ರಿ ಏನ್ ಊಟ ಮಾಡಿದ್ರಿ
ಕೆಳುಸ್ತಿದಿಯಾ ವೈಸ್ ಅಯ್ಯೋ ಧ್ವನಿ
ಕೇಳಿಸ್ತಿದೆ ಕೇಳಿಸ್ತಿದೆ ಕೇಳಿಸ್ತಿದೆ ನಾನು ಇವತ್ತು
ಹ್ಮ್ ಹೌದು ನಿಮ್ಗೆ ಪಲಾವ್ ಮಾಡೋದು ಬರುತ್ತದೆ
ಹ್ಮ್ ಸ್ವಲ್ಪ ಸ್ವಲ್ಪ ಬರುತ್ತೆ ಹ ಏನೇನೆಲ್ಲಾ ಹಾಕಬೇಕು ಅಂತ
ನಿಮ್ಗೆ ಯಾವ ಯಾವ ಅಡುಗೆ ಬರುತ್ತದೆ
ನನಗೆ ರೊಟ್ಟಿ ಮಾಡಲು ಬರದಿಲ್ಲ ಅಷ್ಟೊಂದು ಬಟ್ ಸ್ವಲ್ಪ ಮಾಡ ಮತ್ತೆ ಎಲ್ಲಾ ತರಕಾರಿಗಳ ಜೊತೆ ಮತ್ತೆ ಕಾಯಿ ಪಲ್ಯ ಅಂತ ಮಾಡ್ತೀವಿ ನಮ್ ಸೈಡ್ ಅದನ್ನೆಲ್ಲಾ ಮಾಡಕ್ ಬರುತ್ತೆ
ಹ್ಮ್ ರೊಟ್ಟ
ಹ್ಮ್ ನಿಮ್ಗೆ ಏನ್ ಇಷ್ಟ ಆಗುತ್ತ ಮ ರೊಟ್ಟಿ ಯಾವ ತರ ಇಲ್ಲ ಅದು ಬಹಳ ಸುಲಭ ಅದು ಮಾಡೋುದು ಇಟ್ಟಿರುತ್ತಲ್ವಾ ಹ್ಮ್ ಬಿಟ್ಟನಾ ಹಿಟ್ಟನ್ನು ನೀಟಾಗಿ ಇದ ಮಾಡ್ಕೊಂಡು ಅದ್ರಲ್ಲಿ ಬಿಸಿ ನೀರ್ನ ಹಾಕಿ ಅದನ್ನ ಅ್ ಮೆತ್ತಗೆ ನಾತ್ಕೋಬೇಕು ಹಿಟ್ಟನ್ನ ಅದಾದ್ಮೇಲೆ ಸ್ವಲ್ಪ ಭಾಗವಷ್ಟ ತಗೊಂಡು ಅದನ್ನ ಕೈಯಿಂದ ತಟ್ಟಕ್ಕೆ ಶುರು ಮಾಡ್ಬೇಕು ಅದು ಬಡ ಬಡಿ ಬಡಿತ ದಪ್ಪ ಅಡಾಲ ಆಗುತ್ತೆ ಅದನ್ನ ಅಂಚಿನ ಮೇಲೆ ಹಾಕಿ ಅಹ ನೀರ್ ಹಚ್ಚಿದ್ರೆ ಆ ಆಯ್ತು ರೊಟ್ಟಿ ಅದನ್ನ ಇದ್ ಮಾಡ್ಕೋಬೇಕು ಚೆನ್ನಾಗಿ
ಹೌದು ಅದು ಎಟು ದಿನಗಳ ಕಾಲ ಇರುತ್ತದೆ
ಬಿಸಿ ಒಟ್ಟಿ ಆದ್ರೆ ಒಂದ್ ದಿನ ಎಲ್ಲಾ ಇರುತ್ತೆ ಅದು ಏನು ಹಾಳಾಗಲ್ಲ ನಾವ್ ಯಾವಾಗಾದ್ೂ ತಿನ್ಬಹದು ರೊಟ್ಟಿನ ಬಿಸಿ ರೊಟ್ಟಿ ಯಾವಾಗಾದ್ರೂ ತಿನ್ಬೋದು ಹ ಕಡಕ್ ರೊಟ್ಟಿ ಅಂತ ಮಾಡ್ತ ಅದನ್ನು ಅದನ್ನ ಏನು ಇದನ್ನು ಸಂಗ್ರಹಿಸಿ ಇಟ್ಟು ಕೊಂಡು ಆಮೇಲೆ ಯಾವಾಗ ಬೇಕಂದ್ರೆ ತಿನ್ಬೋದು ನಾವು ನಿಮ್ಮ ಮುದ್ದೆ ಅ ನಿಮ್ಮ ಮುದ್ದೆ ತರ ಹಾಳೇನು ಆಗುವುದಿಲ್ಲ
ಹ್ಮ ಅಲ್ಲ ಬಿಸಿ ರೊಟ್ಟಿಗೂ ಕಡಕ್ ರೊಟ್ಟಿಗೂ ಏನು ವ್ಯತ್ಯಾಸ ಎರಡು ಒಂದೇ ರೀತಿಯಲ್ಲಿ ಅಲ್ಲವೇ ಮಾಡ
ಹಾ ಎರಡುೂ ಒಂದೇ ರೀತಿಲಿ ಆದ್ರೆ ಬಿಸಿ ರೊಟ್ಟಿ ಹಟ್ಟಿಯಲ್ಲಿ ಏನು ಅಕ್ಕಿ ಹಿಟ್ಟನ ಸ್ವಲ್ಪ ಜಾಸ್ತಿ ಹಾಕ್ತಿೀವಿ ಯಾಕೆ ಅಂದ್ರೆ ಅದು ಸ್ವಲ್ಪ ಹ್ಮ ಇಏನ್ನುೋ ಖಡಕ್ಗರ್ಲಿ ಅಂತ ಮೆತ್ತಗೆ ಬರ್ದೆೇ ಇರ್ಲಿ ಅಂತ ಹಾಕದು
ಕಡಕ್ ರ
ಹ ಬರೀ ಬರೀ ಜೋಳದ ರೊಟ್ಟಿ ಹಾಕಿ ಇದ್ ಮಾಡಿದ್ರೆ ಅದು ಮೆತ್ತಗ ಆಗುತ್ತೆ ಮ ಮೆತ್ತನ್ ರೊಟ್ಟಿ ಮಾಡಕ್ ಆಗುತ್ತೆ ಬಿಸಿ ರೊಟ್ಟಿ ಅದು ಅವಾಗ ಬಿಸಿ ಬಿಸಿ ಆಗಿದ್ದಾಗ ತಿನ್ನಾಕ್ ಚೆನ್ನಾಗಿರುತ್ತೆ ಆಮೇಲೆ ಅದು ಗಟ್ಟಿ ಗಟ್ಟಿ ಆದ್ಮೇಲೆ ಅದು ಜಾಸ್ತಿ ತುಂಬಾ ಗಟ್ಟಿ ಆಗ್ಬಿಡುತ್ತೆ ಆದ್ರೆ ಇದು ಜೋಳದ್ ರೊಟ್ಟಿ ಕಡಕ್ ರೊಟ್ಟಿ ಅದ್ ಅದ್ರಲ್ಲಿ ಏನಾಗತ್ತೆ ಅಂದ್ರೆ ನಾವು ಏನ್ ಮಾಡ್ತೀವಿ ಹಕ್ಕಿನ ಸ್ವಲ್ಪ ಇದು ಬೆರೆಸ್ತೀವಲ್ವಾ ಹಂಗಾಗಿ ಚೆನ್ನಾಗಿ ಜಗ ಏನು ಇದಾಗುತ್ತೆ ಜಿಗಿಯಿಂದ ಇಟ್ಟು ಸ್ವಲ್ಪ ಜಾಸ್ತಿ ದಿನ ಇರುತ್ತೆ ರೊಟ್ಟಿ ತಿನ್ನಕ್ಕೂ ಸ್ವಲ್ಪ ತಪ್ಪಾ ಇರುತ್ತೆ ಚೆನ್ನಾಗಿರುತ್ತೆ ಅಷ್ಟು ಗಟ್ಟಿ ಆಗಲ್ಲ ಹ್ಮ್ ಹೌದು
ಅದೇ ತರ ನಾವು ಸಂ ಸಂಗ್ರಹಿಸಿ ತುಂಬಾ ದಿನಕ್ಕೆ ಸಂಗ್ರಹಿಸಿಕೊಳ್ಳಲು ಪುಡಿ
ಹಾ ಹೌದು ಹೌದು ಶೇಂಗಿನ ಪುಡಿ ಅಂತ ಮಾಡ್ತೀವಿ ಹಂಚೆ ಖಾರ ಅಂತ ಮಾಡ್ತೀವಿ ಮತ್ತೆ ಗುರಾಳಿ ಪುಡಿ ಅಂತ ಮಾಡ್ತೀವಿ ಅಗಸೆ ಪುಡಿ ಅಂತ ಮಾಡ್ತೀವಿ ಹಲವಾರು ಪುಡಿಗಳನ್ನ ಮಾಡಿ ನಮ್ಮ ಮನೆ ಇಟ್ಕೊಂಡಿರ್ತವಿ ನಮಗೆ ಯಾವಾಗ ಬೇಳೆ ಏನಾದ್ರೂ ಅಹ ಸ್ವಲ್ಪ ಖಾಲಿ ಆಯತು ತ್ತು ಅಂತಂದ್ರೆ ನಾವು ಪುಡಿಗಳ ಜೊತೆ ಮಾವನ್ಕಾಯಿ ಆ ಉಪ್ಪಿನ ಖಾರ ಇರುತ್ತೆ ಮ ಅದನ್ನೆಲ್ಲಾ ಹಾಕೊಂಡ್ ನಾವು ತಿನ್ಬೋದು ಏನು ತೊಂದ್ರ ಆಗಲ್ಲ ನಮ್ಗೆ ಅವಾಗ ಹಂಗಾಗಿ ನಾವೆಲ್ಲಾ ಪುಡಿಗಳನ್ನ ಮಾಡಿಟ್ಕೊಂಡಿರ್ತೀವಿ ರೊಟ್ಟಿ ಜೊತೆೇನು ತಿನ್ಬೋುದು ಪುಡಿ ಜೊತೆ ಮೊಸರು ಹಾಕೊಂಡು ರೊಟ್ಟಿ ಜೊತೆ ತಿಂದ್ರೆ ಅದು ಒಂಥರ ಅದ್ಭುತನೇ ಇರುತ್ತೆ
ಹ್ಮ್ ನನಗೆ ನಿಮ್ಮ ಕಡೆಯ ತಿಂಡಿ ತಿಂಡಿ ಗಳಲ್ಲಿ ಕಡಕ್ ರೊಟ್ಟಿ ಮೆ ಕೋಳಿ ಸಾಂಬಾರು ತುಂಬ ವಹಚ್ ಆಗುತ್ತದೆ
ಅದು ಅದು ಕೇಳ್ತೀರಾ ಅದು ಒಂದು ಅದ್ಭುತನೇ ಅದು ಅದು ತುಂಬಾ ಚೆನ್ನಾಗಿರುತ್ತೆ ಅದು ಒಂಥರಾ ಹೇಳಕ್ಕೆ ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಅದ್ರ ಜೊತೆ ನಿಂಬೆ ಹಣ್ಣ ಹಣ್ಣು ಈರುಳ್ಳಿ ಇದ್ರೆ ಅಪ್ಪ ಸ್ವರ್ಗಕ್ಕೆ ಮೂರ ಗೇಣು ತರ ಇರುತ್ತೆ
ಹ ನಿಜ ನಿಜ
ಹ್ಮ್ ನೀವು ಬೋಟಿ ಎಲ್ಲಾ ತಿಂತೀರಾ
ಹಾ ತಿನ್ನುತ್ತೇನೆ
ಹ್ಮ್ ಅದನ್ನು ಚೆನ್ನಾಗಿರುತ್ತೆ ನನಗೆ ತುಂಬಾ ಪುರಾಣ ಬೋಟಿ ಅಂದ್ರೆನ
ನನಗೆ ನನಗೆ ಕುರಿ ತಲೆಯಲ್ಲಿ ಬ್ರೈ ಮೆದುಳು ಇರುತ್ತದೆ ಅೇ ಅಲ್ಲವೇ
ಹ ಹೌದು ಮೆದುಳು ಇರುತ್ತೆ ಹಾ ನಿಜ ಅದು ಚೆನ್ನಾಗಿರುತ್ತೆ ಸೇಮು ಕೋಳಿ ಸ ಕೋಳಿ ಮೊಟ್ಟೆಯ ಹಾಗೆ ಇರುತ್ತ ಅಲ್ವಾದು ರುಚಿ ಆಹ ನೋಡಲು ಕೂಡ ಹಾಗೆ ಇರು ತುಂಬಾ ಚೆನ್ನಾಗಿರುತ್ತೆ
ಹೌದು ಮತ್ತೆ ಇದು ಮೂಳೆಯಲ್ಲಿ ಅದನ್ನ ಕುಟ್ಟಿ ಕುಟ್ಟಿ ಹಟ್ಟಿ ಒಳಗಡೆ ಇರೋದು ತೆಗೆದು ತಿದ್ದಾರೆ
ಹಾ ನಲ್ಲಿ ಮೂಳೆ ನಲ್ಲಿ ಮೂಳೆ ಅಲ್ವಾ ಹಾ ನಿಜ ನಲ್ಲಿಿ ಮೆ ಹಾ ತುಂಬಾ ಚೆನ್ನಾಗಿರುತ್ತೆ ಮೂಳೆ ನಾನು ಒಂದ್ಸರಿನೂ ತಿಂದಿಲ್ಲ ತಿನ್ಬೇಕು ನಲ್ಲಿ ಮೂಳೆ ಎಲ್ಲಾ ನಿಮ್ ಕಡೆ ಹ ಹ ತಿಂದೇ ಇಲ್ಲ ನಾನು ಅದು ಹೆಂಗಿರುತ್ತೆ ಅಂತ ನೋಡಿದೀನಿ ಅಷ್ಟೇ ಆದ್ರೆ ತಿಂದಿಲ್ಲ ತಿನ್ನಲು ಹೋಗಿಲ್ಲ ಅದೇನೇ ಹಳ್ಳಿ ಮೂಳೆ ಅಂತಾನೇ ಗೊತ್ತಿಲ್ಲ ನನ್ಗೆ ಸುಮ್ಮನೆ ನಾನು ಎಲ್ಲಾ ಈ ಜಾಲತಾಣದಲ್ಲಿ ನೋಡಿದ್ದೀನಿ ಅಷ್ಟೇ ನಿಜವಾಗ್ಲುೂ ನೋಡಿಲ್ಲ ಅನ್ಸುತ್ತೆ ನಂಗೆ
ಬನ್ನಿ ನಮ್ಮ ಮನೆಗೆ ಮಾಡಿ ಕೊಡುದ
ಹಾ ಬರೋಣ ಬರೋಣ ಯಾವಾಗ ಯಾವಾಗ ಆಗತ್ತೆ ಹೇಳಿ ಬರೋಣ ಯಾವಾಗಾದ್ರೂ ನೀವು ಖಾಲಿ ಇದ್ದಾಗ ಈಗ ನಮಗೆ ಹೇಳಿ ತಿಳಿಸಿ ನಾವು ಬರುತ್ತೇವೆ
ಹಾ ಆಯ್ತು ಹಾಗೆ ಮಾಡುತ್ತೇನೆ ಅಂತೆ ನಿಮಗೆ ಮುಟ್ಟಕ ಗೊತ್ತೆ ಅದ
ಹ ಮುಟ್ಟಕ್ಕೆ ಅದೇ ರೊಟ್ಟಿ ತಾನೆ ರೊಟ್ಟಿಯಿಂದ ಮಾಡೋದೇ ಅದು ಮೊಟ್ಟಕ್ಕೆ ಅಂದ್ರೆ ಅದು ಏನು ಇಲ್ಲ ಬಿಸಿ ರೊಟ್ಟಿ ಇರುತ್ತಲ್ಲ ಬಿಸಿ ರೊಟ್ಟಿನ ಅದ್ರ ಮೇಲೆ ಎಲ್ಲ ಪುಡಿಗಳನ್ನ ಹಾಕ್ತಾರೆ ಶೇಂಗ್ರಿದ್ದ ಪುಡಿ ಹುಣಚ ಕಾರದ್ದು ಮತ್ತೆ ಏನೇನೋ ಹಾಕಿ ಿ ಒಂದೊಂದ್ ಕಡೆ ಒಂದೊಂದ್ ರೀತಿ ಮಾಡ್ತಾರೆ ಜಾಸ್ತಿ ಶೇಂಗಾನೆ ಶೇಂಗಿದ ಪುಡಿನೇ ಹಾಕೋದು ಅದನ್ನ ಎಲ್ಲಾ ಹಾಕಿ ಎಣ್ಣೆ ಹಾಕಿ ತುಪ್ಪ ಹಾಕಿ ಅದನ್ನ ಬೇ ಚೆನ್ನಾಗಿ ಹಿಂಗೆ ಮುದುರುತ್ತಾರೆ ಹಿಗೆ ಪ್ರೆಸ್ ಮಾಡುತ್ತಾರೆ ಅದಾದ್ಮೇಲೆ ಅದ ಒಂಥರ ಅಹ ಗುಂಡ ಶೇಪಗೆ ಆಗುತ್ತೆ ಅವಾಗ ತಿನ್ನಲು ಚೆನ್ನಾಗಿರುತ್ತೆ ಅದನ್ನೇ ಮುಟ್ಟಕಿ ಅನ್ನುತ್ತೀವಿ ಹ್ಮ
ಕಾಲ ಸಂಗ್ರಹಿಸಿಡಬಹುದೇ
ಇಲ್ಲ ಇಲ್ಲ ಅದನ್ನ ಸಂಗ್ರಹಿಸಿ ಇಡಕ್ಕೆ ಆಗೋದಿಲ್ಲ ಅನ್ಸುತ್ತೆ ಯಾಕೆ ಅಂದ್ರೆ ಅದು ನಾವು ಎಲ್ಲಾ ಎಣ್ಣೆ ಪದಾರ್ಥಗಳೆಲ್ಲ ಹಾಕಿರ್ತೀವಲ್ವಾ ಅದಕ್ಕೆ ಇಡಾಕ್ ಆಗೋಲ್ಲ ಅನ್ಕೋತೀನಿ ಏನಿಟ್ರು ಒಂದ್ ದಿನ ಎಲ್ಲಾ ಇಡ್ಬೋದು ಅನ್ಸುತ್ತೆ ಅಷ್ಟೇ ಆಮೇಲೆ ತಿನ್ ತಿನ್ಬಿಡ್ಬೇಕು ಇಲ್ಲಾಂದ್ರೆ ಹಾಳಾಗಬಹುದು
ಹ್ಮ್
ಹ್ಮ್ ನಾವ್ ಚಿಕ್ಕೋರ್ ಇದಾಗೆಲ್ಲಾ ನಮ್ಮಅಮ್ಮ ಅದನ್ನೇ ಮಾಡಿ ಕೊಡೋರು ನಮ್ಗೆ
ಹೌದೇ ಎಷ್ಟು ಬಾರಿ ತಿಂದಿ ನೀವು ನೀವು ತುಂಬಾ ಬಾರಿ ತಿಂದಿರೋ ತರ ಕಾಣುತ್ತದೆ
ತುಂಬಾ ಸರಿನೇ ತಿಂದಿದ್ದೀನಿ ಬಿಡಿ ಅದೆಲ್ಲ ಇದಲ್ವಾ ಅದೇನು ಅದ್ಭುತ ಏನು ಅಲ್ಲ
ಅದು ನಿಮ್ಮ ಕಡೆ ಎಲ್ಲ ಆ ನಿಮ್ಮ ಕಡೆ ಎಲ್ಲ ಸಹಜ ನ ಹಾ ದಿನನಿತ್ಯದಲ್ಲಿ ಮಾಡುತ್ತಾನೇ ಇರುತ್ತೀರಿ ಹ್ಮ್ ಆ ಈ ಕಡೆ ಸಿಗುವುದಿಲ್ಲ ಆತರ ತಿನಿಸುಗಳು
ನೀವು ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತೀರಾ
ಅಕ್ಕಿ ರೊಟ್ಟಿ ನಮ್ಗೆ ಬೇಕಾದರಷ್ಟೇ ಮಾಡಿಕೊಳ್ಳುತ್ತೆ ನಾವು ಜಾಸ್ತಿ ಮುದ್ದೆಯನ್ನ ಮಾಡಿಕೊಳ್ಳುತ್ತೇವೆ
ಹ್ಮ ನೀವ್ ಮುದ್ದೆ ಅ ಮನೆ ಜಾಸ್ತಿ ಹೆಚ್ಚಾಗಿ ತಿೀನ್ನದಾ ಮುದ್ದಲ್ಲ ಯಾವ್ಯಾವ್ ಸಾಂಬ ಹ್ಮ್ ರೊಟ್ಟಿ ತಿಂತೀವಿ ನಾವು ಯಾವಾಗ್ಲೂ ಒೊಟ್ಟಿನಿಯೇ ತಿನ್ವಸ
ಮುದ್ದೆಗೆ ತರಕಾರಿ ಸಾರು ಬೇಳೆ ಸಾರು ಸೊಪ್ಪಿನ ಸಾರು ಬೇರೆ ಬೇರೆ ಗೊಜ್ಜುಗಳು ಎಲ್ಲಾ ಮಾಡ ಬತ್ತೇವೆ
ಹ್ಮ್ ಹ್ಮ್ ತುಂಬಾ ಚೆನ್ನಾಗಿರುತ್ತೆ ಗೊಜ್ಜುಗಳೆಲ್ಲ ನಿಮ್ದು ಒಂದ್ ಗೊಜ್ಜಿದೆ ಅಲ್ವಾ ಅದನ್ನ ಏನು ಆ ಒಲೆ ಇಲ್ದೇನೆ ಆ ಹೊಲೆ ಇಲ್ದೇನೆ ಮಾಡ್ಬೋದಲ್ ಅಲ್ವಾ ನಂಗೆ ಗೊತ್ತೇ ಇರ್ಲಿಲ್ಲ ಆ ತರ ಇರುತ್ತೆ ಅಂತ ಎಲ್ಲಾ ಈರುಳ್ಳಿ ಅ ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಮುಂಚೆ ಹಣ್ಣು ಸ್ವಲ್ಪ ಹಿಣ್ಬಿಟ್ರೆ ಆಯ್ತಾ ಅಷ್ಟ ನಗಜು ಹ್ಮ್ ತುಂಬಾ ಸುಲಭ ಇ ದೆ ನೋಡಿ ನಿಮ್ದಲ್ಲ
ಹ್ಮ್ ಅದರ ಬದ್ಲು ಇನ್ನೊಂದು ಅದನ್ನ ಹೊಲೆಯಲ್ಲಿ ಕಾಯ ಅದನ್ನ ಒ ಸುಟ್ಟು ಬಿಟ್ಟು ಮಾಡಿದ್ರೆ ಇನ್ನುೂ ಚೆನ್ನಾಗಿರುತ್ತದೆ
ಯಾವ ದಿನ ಸುಡ್ಬೇಕು ಹಾ ಬದ್ನೇಕಾಯಿ ಅಲ್ವಾ ಹ್ಮ ನಮ್ ಕಡೆ ಹ್ಮ ನಮ್ ಕಡೆ ಎಣ್ಣೆ ಬದ್ನೆಕಾಯಿ ಎಣ್ಣೆ ಬದ್ನೆಕಾಯಿ ಎಲ್ಲ ತುಂಬಾ ಪ್ರಸಿದ್ಧಿ ಅಲ್ವಾ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಈ ರೊಟ್ಟಿ ಜೊತೆ ಏನಾದ್ರು ಬದ್ನೆಕಾಯಿ ಪಲ್ಯ ಮಾಡ್ಬೇಕಾಗಿರುತ್ತೆ ಆದ್ರೆ ಇನ್ನುೂ ಆಗಿರಲ್ಲ ಬಟ್ ಅ ಜಾ ಗಂಡ ಮಕ್ಳು ಬೇಗ ಹೋಗೋರ್ ಇರ್ತಾರಲ್ಲ ಅವ್ರ ಏನ್ ಮಾಡ್ತೀವಿ ಬದ್ನೇಕಾಯಿನ ಹೊಲೆ ಒಲಿಯ ಮೇಲೆ ಹಿಂಗೆ ಸೂಪ್ಪಬಿಟ್ಟು ಅದಕ್ಕೆ ಉಪ್ಪು ಉ ಉಪ್ಪು ಖಾರ ಮತ್ತೆ ಸೇಂಗಿನ ಪುಡಿ ಉದು್ರಸಿ ಕೊಡ್ತೀವಿ ಆ ರೊಟ್ಟಿ ಜೊತೆ ತಿಂದ್ರೆ ಅದ್ಭುತವಾಗಿರುತ್ತೆ ಹ್ಮ್
ನನ್ ಮೊದಲ ಬಾರಿಗೆ ಕೇಳುತ್ತಿದ್ದೇನೆ ಇದು
ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಂದ್ಸರಿ ಮಾಡಿ ಹಾ ಪ್ರಯತ್ನ ಪಡಿ ಚೆನ್ನಾಗಿರು ಅದನ್ನ ಸಿಪ್ಪೆ ಎಲ್ಲ ಸ್ವಲ್ಪ ತೆಗಿತಾರೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಅಲ್ಲ ಸ್ವಲ್ಪ ತೆಗು ಅದಾದ್ಮೇಲೆ ಸ್ವಲ್ಪ ಮೆತ್ ಹಿಂಗೆ ಇದ್ ಮಾಡಿ ಅಮಕ್ಬೇಕ ಅದನ್ನ ಅದ್ಮ್ರೆ ಅದ್ರ ಮೇಲೆ ಶೇಂಗನ್ ಪುಡಿ ಇರತ್ತಲ್ಲಾ ನೀವು ಶೇಂಗನ್ ಪುಡಿ ಮಾಡಿ ಇಟ್ಕೊಳಲ್ವಲ್ಲ
ಇಲ್ಲ ಇಲ್ಲ ಮಾಡೋದಿಲ್ಲ ನಾ
ನೀವು ಅದನ್ನ ಮಾಡಿಟ್ಕೊಳ್ಳಿ ಯಾವಾಗ್ಲೂ ತಿನ್ಬೋದು ಅನ್ನ ಜೊತೆ ಯಾವಾಗ್ಲೂ ರುಚಿಯಾಗಿರುತ್ತೆ ಅನ್ನ ನಮ್ ಕಡೆ ಅ ಲ್ಲಾ ಮಾಡಲ್ವಲ್ಲ ಕಾಳ್ ಸಾರು ತರ ನಾವೆಲ್ಲಾ ಕಾಳ್ನ್ನ ಕಾಯಿ ಪಲ್ಯ ತರಾನೇ ಮಾಡೋದು ಅದನ್ನು ರೊಟ್ಟಿ ಜೊತೆನೆೇ ತಿನ್ನೋದು ಹಾ ಅದಿಕ್ಕೆ ನಾವು ಬರೀ ಯಾವಾಗ್ಲೂ ಬೇಳೆ ಬೇಳೆ ಸಾರ ಮಾಡದು ನಮ್ಮ್ ಮನೆಗ್ ಯಾವಾಗ್ಲೂ ಬೇಳೆ ಸಾರ ಇರುತ್ತೆ ಇವತ್ತು ನಾಳೆ ನಾಡಿದ್ದು ಯಾವತ್ತಾದ್ರೂ ಒಂದಿನ ಅದು ಸೊಪ್ಸಾರು ಈ ತರ ಆತರ ಆತರ ಬೇರೆ ಬೇರೆ ಮಾಡ್ತಾರೆ
ಬೇಜಾರಗಲ್ವೇ ಯಾವಾಗ್ಲೂ ಬೆ
ಇಲ್ಲ ಇಲ್ಲ ನ ನಮಗೆ ಏನುೂ ಬೇಜಾರಾಗಲ್ಲ ಅದು ನಮಗೆ ರೂಢಿ ಆಗ್ಬಿಟ್ಟಿದೆ ಯಾಕೆ ಅಂದ್ರೆ ನಾವು ಚಿಕ್ಕೋರ ಇದ್ದಾಗಿಂದ ಅದನ್ನೇ ತಿಂತಾ ಇದ್ದೀವಲ್ವಾ ಬೆಳಗ್ಗೆ ರೊಟ್ಟಿ ಇರ್ಬೇಕು ಮಧ್ಯಾಹ್ನ ರಾತ್ರಿ ಅನ್ನ ಮತ್ತೆ ಬೇಳೆ ಇದ್ರೆ ಸಾಕು ನಮ್ಗೆ ಬೇಳೆ ಸಾರು ನ ನೀವ್ ನೀವ ಯಾವ ನ್ ತರ ಮಾಡ್ತೀರಾ ಬೇಳೆ ಸಾರು ನಮ್ ತರ ಮಾಡಲ್ಲ ಅನ್ಸುತ್ತೆ
ನಾವು ನಾವು ನಾರ್ಮಲ್ ಫಸ್ಟ್ ಬೇಳೆ ಬೇಯ ಬೇಯಲ್ಲ ಎಂದು ಮುಂಚೆನೆೇ ಒಂದು ಬೇಯಿಸಕೊಂತೀವಿ
ಹಿಂದಿನ ಕರೆಯಲ್ಲಿ ಮಾತಾಡೋಣ್ ಅ
ಹಾ ಸರಿ ಆಾಗಿದ್ದಾರೆ ಧನ್ಯವಾದ
ಹಾ ಯಾಕೆ